ಹಲೋ ಹಲೋ
ಹಲೋ ನೀರು ಕುಡಿಯಕ
ಹೌದಾ ಹ್ಮ್ ಹ್ಮ್ ಊಟಾ.
ಊಟಾ ಆಯ್ತ ನಿಮ್ದ?
ಹಾ ನಮ್ದು ಆಯ್ತು ಒಂದ್ ಕಡೆ ಇಂಟ್ರ್ ಹೋಗಿದ್ ಬಿ ಬಂದವಿ.
ಏನ್ ಇಂಟ್ರ್ವೀವ್
ಹಾ ಹಂಗೆ ಕೆಲ್ಸ ಕೇಳ್ಕೊಂಡ್ ಹೋಗಿಧ್ವಮ್ಮಾ. ಎಲ್ಲ ಬರ್ರಿ
ಮತ್ತೇನ್ ಸಮಾಚಾರ
ಏನಿಲ್ಲ ನ ನೋಡ್ ಹೇಳ್ಬೇಕ್ ನೀನು
ಹಾ
ಮತ್ತ ಅಣ್ಣಾ.
ಅಣ್ಣ ಕೆಲ್ಸ ಹೋಗಣ
ಹೌದಾ
ಹ್ಮ ಹ್ಮ್ ಹ್ಮ್
ನೀ ಎಲ್ ಮಾಡತ್ತಿ ಇವಾಗ ಕೆಲ್ಸಾ.
ನಾನ ಇವತ್ ಇಂಟ್ರವ್ಯೂ ಹೋಗ್ ಬಂದೆ ಮಂಡೇ ಬರಾ ಕೇಳಾರಾಗ್ ಹೋಗ್ಬೇಕ
ಏನ್ ಕೆಲ್ಸಾ.
ಪಿಕ್ಕಿಂಗ್ ಪ್ಯಾಕಿಂಗ್.
ಹಾ ಸಲ್ಲಿ ಸೋಲ್ಡಿಗೇನು
ಹ್ಮ್
ಹ್ಮ ಸ್ಯಾಲ್ರಿ
ಸ್ಯಾಲ್ರಿ ಹದ್ನೆಂಟ ಸಾವಿರ ಓಟಿ ಮಾಡಿದ್ರೆ ಹ ನೂರ ಇಪ್ಪತ್ತೈದ್ ಹಾಕ ಕೊಡ್ತಾರಂತ ಅವಿಗೆ ಹಂಗಂತ ತಿಂಗಳಿಗೆ ಎಷ್ಟು ನೂರ ಐವತ್ತು ಕೊಡ್ತಾರಂತೆ ಮತ್ತ ಅದ್ ಎಕ್ಸ್ಟ್ರಾ ಬರುತ್ತಂತೆ ಸಂಡೇ ವೀಕಾ
ಒನ್ ಅಲ್ಲಾ ಹಂಗಾದ್ರೆ ಒನ್ ತಿಂಗಳ ಸ ದುಡ್ದ್. ಬಿಟ್ಟು ಒಂದ್ ಒಂದ ಮಂತ್ ಅಲ್ಲಾ ಯಾಡ್ ತಿಂಗ್ಳ ಮೂರ್ ತಿಂಗ್ಳ್ ಪ್ರವಾಸಕ್ಕೊಗನಡಿ ಅಂಗರ.
ಹ್ಮ್ ಬಾ ಹೋಗಣ.
ಯಾಕಡೆ ಹೋಗ್ನು ಹೊರ್ ಯಾವ್ಕಡೆ ಹೋಗ್ನು ಹೊರ್ನಾಡು ಹೋಗೊನ್ ಶೃಂಗೇರಿ ಹೋಗ್ ನ್ ಏನ್ ಧರ್ಮಸ್ಥಳ್
ನೀವೆಲ್ಲಿ ಹೇಳ್ತೀರಲ್ಲಿ.
ಹೌದೆಲ್ಲಾ ಕರ್ಷ್ಟ್ ನಿಂದೆನೋಡಮ್ಮ ಸ್ಯಾಲ್ರಿ ಎಷ್ಟ್ರರು ಹೈಕ್ ನಿಂದ ಐತಿ ನಂದ್ ಮಾತ್ರ ಲೋ ಬಜೆಟ್ ಐ ತೀನ್ ಮಾಡ್
ಅದ್ಕ ಬರ್ರಿವಾ ನಮ್ ಪುಟಾಗ ಅಂದ್ವಿ. ನೀವ್ ಅಲ್ಲೇ ಹೋಕ್ಕವಿ ಅಂತೀರ್ ನಾವೇನ್ ಮಾಡದ್.
ಹ್ಮ ಹಿಂಗಾಯ್ತೀನ್ ಬರಣ ಬರಣ ಬರಣ.
ಮತ್ತೆ
ಏನ್ಲ್ ಹೋಗಿದ್ದ ಊರ್ಗೆ.
ಊರಿಗ ಹೋಗ್ಬೇಕು.
ಹ್ಮ್ ದೇವಸ್ಥಾನಕ್ಕ್ ಮತ್ತ್ ಯೆಲ್ಮಮ್ಗಡ್ಕ್ ಕೊ
ಮತ್ತೆ ಹುಣ್ಮಿಗ್ ಹೋಗ್ಬೇಕು.
ಹ್ಮಞ ಫ್ರೆಶ್ಶಿರಲ್ಲ.
ಏನ್ ಮಾಡ್ತದಿಲ್ಲ ಈ ಸರಿ ಸಂಡೆ ಹೋಗ್ ಬಂದ್ಬಿಡ್ತೀವಿ ಮಂಡೇ ಹೋಗಲ್ಲ ಹುಣ್ವಿ ದಿನ. ಸಂಡೆ ಬಡ್ ತಲಾವತ್ನ ಹೋಗ್ ಬಂದ್ಬಿಡ್ರ್. ಬಡ್ಡಿದಿನಾನ ಹೋಗಿ ಹಂಗ ಊರ್ಗ್ಹೋಗಿ ಬತ್ರ್
ಮಳಿ
ಮಳೀ ಸ್ವಲ್ಪತ್ ಬರ್ತ್ತ್ ಮಂತ್ ಬಿಸ್ಲಿಬಿತ್ನ್
ಹೌದ್.
ಹ್ಂ ಅಲ್ಲಿ
ಅಪ್ಪಾ ಇಲ್ಲಿ ಮಳಿಹಚ್ಚಿ ಕಟಿತ್ತು ನಿನ್ನೆ ಮೊಣ್ಣೆ ಎರಡ್ದಿನ ಇವಾಗೆನಿಲ್ಲ. ಸಕತ್ ಬಿಸ್ಲ್ ಬಿದೈತ್ ನೈಟ್ ಶಿಫ್ಟ್
ನೈಟ್ ಶಿಫ್ಟ್ ಆಗ್
ಹ್ಮ್
ಸರಿರಿ ಮತ್ತ ಹೆಂಗ ಹಪ್ಪಾಜಿಗ ಹುಷಾರೀಲ್ಲಾ ಹಾ
ಅಪ್ಪಾಜಿಗ್ ಹುಷಾರ್ರ್ಲಿಲ್ಲ ನೋಡ್ಕೊಂಬಂದೆ ಹ್ಮ ಏನಿಲ್ಲ ಪರವಾಗಿಲ್ಲ ಹುಷಾರಾಗಿದ್ದ ದರೆ
ಎಂಗಿದಾ
ಇಲ್ಲ್ ಏನಿಲ್ಲಾ ಚೆನ್ನಾಗಿದ್ದಾರೆ ಅದೇನು ಹ್ಮ ಏನು ಇಲ್ಲಾ ನಾರ್ಮಲ್ಲೇ ಇದೆ ರಿಪೋರ್ಟ್ಲ್ಲೆಲ್ಲ ರಿಪೋರ್ಟ್ ಚೆ ಮಾಡಿದ್ರ್ಯಾ ಮತ್ ಯಾವಾಗ್ಲೂ ಜ್ವರ ಅಂತಿರ್ತಾರೆ ಬರೇ ಹೊಟ್ಟ ಕೆಲ್ಸಮ್ ಕೆಳಸಮ್ ಆಡ್ತಿರ್ತಾರೆ.
ಬ್ಲಡ್ ಟೆಸ್ಟ್ ಮಾಡಸ್ಬೇಕಿಲ್ಲೋ
ಅಯ ಟೆಸ್ಟ್ ಎಲ್ಲ ಮಾಡಸೈತೆ ಬ್ಲಡ್ ಟೆಸ್ಟ್ ಆಗೈತೆ ಯೂರಿನ್ ಟೆಸ್ಟ್ ಆಗೈತೆ ಬಿ ಪಿ ಶುಗರ್ ಟೆಸ್ಟ್ ಡಬ್ಲ್ಯೂ ಬಿ ಸಿ ಆರ್ ಬಿ ಸಿ ಎಲ್ಲಾ ಕೌಂಟ್ ಎಲ್ಲಾ ನಾರ್ಮಲ್ ಬಂದೈತೇ ಆದ್ರೂ ತಲೆ ಸುತ್ತು ಸುತ್ತು ಬರ್ತಿದೆ ಅಂತಾರೆ ಸುಸ್ತು ಸುಸ್ತು ಅಂತಿರ್ತಾರೆ
ಹ್ಮ ಒಂದ ಸುಮ್ನ್ ಒಂದ ಹಾಕ್ಸಬಿಡ್ಬೇಕ್ ಕಿಲ್ಲ.
ಏ ಅಂಜತಾರಮ್ಮ ಇಂಜೆಕ್ಷನ್ಗೆಲ್ಲಾ ಫುಲ್ ಬಯಾ ಬಯಾ
ಹಾ ಅದೇನ್ ಆಗ್ತೇತಿ ಎನ್ ಒಂದ ತಾಸ
ಮಕ್ಕಳೆಲ್ಲ ನೋಡ ಅವರ ಬರೇ ಗುಳಗಿ ತಗೊಂತಾರ ಏನಾರ ಆಯತ ಅಂದ್ರೆ ಬರೇ ಗುಳಗಿ ತಗೊಂತಾರ ಇಂಜೆಕ್ಷನ್ ಸವಾಸಕ್ಕ ಹೋಗಲ್ಲಾ. ಎಲ್ಲಿ ಅವರ್ ಎನ್ ಇಡ್ಕೊಂಡು ಚುಚ್ಚಿ ಬಿಡ್ತಾರಾ ಅಣ್ಣಾರಂಗ್ ಮಾಡ
ಅದೇ ಹೋಗ್ ಬಂದೆ ನೈಟ್ ಶಿಫ್ ಬೇರೆ ಇವತ್ತು ನಿದ್ದಿ ಬರಲ್ಲಾ ಏನಿಲ್ಲಾ ಫಸ್ಟ್ ಡೇ ಹ್ಮ ಮಾಡಣಷಂತ ಏ ಇನ್ನು ಇಲ್ಲಾ ಹ್ಮ್
ಹ್ಮ್
ಏನಿಲ್ಲಾ ಒಗೋದು ಉಣ್ಣೋದು ಮಲ್ಕೊಳ್ಳೋದು ಬರೋದು ಅಷ್ಟೇ ಕೆಲ್ಸ ಆಗ್ತೇತಿ ಬಟ್ ಎಸಿ ಜಾಸ್ ಯಬ್ಬಿತ್ತಲ್ಲಾ.
ಅವರು ಏನಂದ್ರಂದ್ರ ಅವ ನೀವು ಮಂಗಳಾರ ಬಂದ್ರಿ ಅಂದ್ರ ಸೋಮವಾರ ಅ ಸಿಗ್ತತಿ ಸೋಮವಾರ ಬಂದ ಸಂಡೆ ಸಿಕ್ ಇವತ್ ನಿಮ್ ರಜೆ ಅಂತ ಹೇಳ್ತು. ಸ್ವಾರಿ ಮಂಡೇ ಮಂಗಳವಾರ ಬಂದ್ರೆ ಮಂಡೆ ಸಿ ತಿತಿ ಸೋಮವಾರ ಬಂದ್ರೆ ಸಂಡೆ ಸಿಕ್ಕ ಅವರ ನೀವ್ ಯಾವ ವಾರ ಜಾಯ್ನ್ ಆಗ್ತರಿ ಆ ವಾರದ ನೆಕ್ಸ್ಟ್ ವಿಕ್ ದಜ. ತ ಇದು ಆಗ್ತತಿ ಎಂತ ವೀಕ್ ಆಫ್ ಬರ್ತತಿ ಅಂತ ಹೇ
ಮತ್ತೆ ಗೌರ್ಮೆಂಟ್ ಹಾಲಿಡೇಸ್ ಎಲ್ಲಾ ಹಾಲಿಡೇಸ್.
ಎಲ್ಲಾ ಎಲ್ಲಾ ಹಾಲಿಡೇಸ್ ಎಲ್ಲಾ ಸಿಗುತ್ತಂತೆ ಗೌರ್ಮೆಂಟ್ ಹಾಲಿಡೇ ಸಿಗುತ್ತ ಆಮೇಲೆ ವಿಕ ಆಫ್ ತ್ತು ಕಟ್ಟಾಗಲ್ಲಾ ಪೇಮೆಂಟು.
ಹೌದಾ ಮತ್ತೆ ಫುಡ್ದು ಗಿಡ್ಡು ಎಲ್ಲಾ.
ಫುಡ್ಡು ಸ್ಟಾರ್ಟ್ ಮಾಡೋರಂತೆ ಏನ್ ಇಪ್ಪತ್ ಹ ಒಂದ್ ಹೊತ್ತಂದು ಊಟು ಈ ಬೆಳಗ್ಗಿನ ನಾವು ಟಿಫನ್ ಇಲ್ಲೇ ಮಾಡಿರ್ತೇವಾ. ಮತ್ ಮತ್ತೆ ಮಧ್ಯಾಹ್ನ ಅಷ್ಟೇಲ್ಲ ಅಲ್ಲೇ ತಿಂತೀವಿ ತುಗೊಂಡ ಹೋದ್ರಯ್ತ ಅಷ್ ಕೆ ಬಿಡು ಏನ್
ವರ್ಕಾ ಏನ್ ಸಿಟ್ಟಿಂಗಾ.
ಸ್ಟ್ಯಾಂಡಿಂಗು ನೋಡ್ಬೇಕಾ ಎಪ್ಪನ್ ಜೊತೆ ಸಂಂಗ ಹಿಂಗ್ ಸ್ವಪ ಮಾತಾಡ್ಕೊಂಡ ನ ಮಾಡ್ಕೊಂಡ್ ಇದು ಮಾಡ್ಬೇಕ.
ಎಷ್ಟ ವರಂತೆ.
ಒಂಬತ್ತ ಗಂಟೆಗೆ ಹೋಗಿ ಐದು ಗಂಟೆಗೆ
ಹ್ಮ ಎಂಟ ಅವರ್ಸ. ಹ್ಮ್ ಹ್ಮ್ ಹ್ಮ್
ಹ್ಮ್ ಆಯ್ತಮ್ಮ ಸರಿ ಬಾ.
ಹಾ
ಹ್ಮ್ ಬಾಯ್.
ಇಡ್ಲಾ.
ಹ್ಮ್